ಹಲೋ
ಅಲ್ಲೊ
ಹಲೋ
ಎಳ್ರಿ
ಏ ಮಾಡಬತ್ರಿ ಹಲೋ ಹಲ
ಇದೊಂದು ಕಾರೆ ಆಪ್ ಅ ಅದು ಕಾರೆ ಆಪ್ ಇದು ಅದಳರು ಮಾತ್ರಬೇಕ ರೊಸಗತ ತಮ್ಮ
ಹಲೋ ಹಲೋ
ಹಲೋ
ಏನ್ ಮಾಡದತರಿ
ಹಲೋ
ಏ ಮಾಡ ಹತರಿ
ಹ ನಿಗಿತ್ ಮಾತಾಡ್ರಿ ಏನ್ ಕೇಳ್ತಿಲ್ಲಾ ನಿಮ್ದು
ಏನ್ ಮಾಡ್ಲಗತಿೇರಿ
ಹಾ ಹೇಳ್ರಿ
ಏನ್ ಮಾಡ ಬಿತ್ತೀರಿ
ಏನ್ಂದಾರ ಸ ಕುಂಂತ ನಿಮ್ ಕ್ವಷನ್ ಕೇಳ್ಬದ ರೀ ನಾವು
ಹೌದ್ರಿ ಇಷ್ಟೊತ್ತ ಇಷ್ಟೊತ್ತ ಇಷ್ಟೊತ್ ನಿಮ್ ಮಗಳ ಬಂದಿದ್ ನಿಮ್ ಪಕ್ಕದಾಗ
ಹಊರ ನನ್ ಮಕ್ಳ್ರ ಎರಡು ನನ್ ಮಕ್ಳ ಬಂದಿದ್ದವ್ರಿ
ಕೊಡ್ರಿ ನೀವು್ ಮಕ್ಳಿಗೆ ಫೋನ್ಲ್ಲಿ ಮಾತಾಡ್ತಿವಿ.
ಇಲ್ಲರೀ ಅ ಆದಂಗ ಬರಡ್ರಿ ಇದು ಯಾಕಂದ್ರೆ ಟಾಸ್ಕ್ ಅದಾವಡ್ರ ನಾವೇ ಗುಣಗೊಳಸ್ಬೇಕಕ್ ಹಂಗೆಲ್ಲ ಮಾತಾಡಕ್ ಕೊಡಕ್ ಬರಡರಿ
ಹ್ಮ್ ಅದೇ ನ್ರಿ ಯಾರ್ ಮಾತಾಡಿದ್ರಿ ನಡಕ್ಕೆ
ಹಂಗಗೆಿಲ್ಲ ರೀ ಟಾಸ್ಕ್ ಟಾಸ್ಕ್ ಅಷ್ಟೇ ಆಡ್ಬೇಕ್ರಿ ಮಕ್ಳಗಿತ್ತು ಮಾತಾಡದ
ಹೌದ್ರೀ
ಹ ನಿಮ್ ಕ್ವನ್ ಕೇಳ್ಬೋದ ರೀ ನಾವು
ಹ್ಮ್ ಕೇಲ್ ರೀ
ವಿಜಯನಗರದ ಆಡಿದ ಮನೆತನಗಳೇ ಅವ್ರಿ
ಈಜಯನಗರೀ
ಆ ರೀ
ನಾಲ್ಕು ವನೆತನಗಳದಾವ ರೀ
ಹ ಯ್ದಾವರು
ಸಂಗಮ ತಾಳುವ ತೋಳುವ ಅರವಿಡು
ಸರಿಯಿದ್ದ ನ ರೀ ಸರಿ
ಹೌದ್ರೀ ಹತ್ತೊಂಬತ್ ನೂರ ಅಲ್ಲ ಹದಿಮೂರ್ ನೂರ ಮೂವತ್ತು ವಿತಾರದ ಸ್ಥಾಪನೆ ಆದರೆ
ಹೌದು
ಕೃಷ್ಣಾ ನದಿ ಹೌದೇನ್ರೀ
ಆ ರೀ
ದಡದ ಮೇಲ ರ
ಹ್ಮ
ಕರಕ್ಪ
ಕನ್ನಡದ ವರಕವೆಂತ ಯಾರು ಕರಿತರಿ
ಕನ್ನಡದ ಹೊರಕವೇರಿ
ಹರು
ಪಂಪ ಏನ್್ರೀ
ಅದು ಆಧಿ ಕವಿ ಆದರೆ
ಹೌದ್ರೀ ಈ ಗೊತೀಲ್ರೀ ಮನ ಅಲ್ರರಿ
ಆರ್ ಬೇಂದ್ರ ಅವ್ರನ್ನ ಕರಿತ
ಬಾರಾ ಬೇಂದ್ರ ರಿ
ಬಸರಿ
ದತ್ತಾತ್ರೇಯ ರಾಮಚಂದ್ರನಾಥ್ ಬೇಂದ್ರೆ.
ಗ ಹುಷಿರಿದ್ದೀರಿ ನೋಡ್ರಿ ನೀವು ಎಲ್ಲಿ ಹದಿರಿ ನೀ
ಇಲ್ಲ ರೀ ಶಾಲ ಸಾರಕೆ
ಅದ ತರಕಾರಿ ಸಲಿರಿ ಉಕ್ಕಿನ ಮನುಷ್ಯ ಎಂದ ಯಾರಗಿ ಕರೀತಾರ್ರಿ
ಉಕ್ಕಿನ ಮನುಷ್ಯರಿ
ಹರಿ
ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಹೌದೇನರಿ
ಹಾ ಸರಿ ಬಿ ಸರಿ
ಹೂ ರೀ
ಐಹೋಳೆ ಯಾವ ಜಿಲ್ಲೆಗ ಬರ್ತದ್ರಿ
ಐಹೋಳೆ ರೀ
ಬಾದಾಮಿ ಇಲ್ಲಾಂದ್ರೆ ಬಳ್ಳಾರಿ
ಬಾಗಕೊಟೆಒಳಗ್ ಬರ್ತಿದ್ರಿ ಐಹೊಳೆ
ಹೌದೇನ್ರಿ
ಹೌದರೀ
ಹಾ ಅದೇ ಪಟ್ಟದಕ್ಕಲ್ಲುರಿ
ಪಟ್ಟದಕ ಇಲ್ಲೇ ರಿ ವಿಜಯನಗರಿ
ವಿಜಯನಗರ ರೀ
ರಿ
ಹಂಪಿನ್ ವಿಜಯನಗರದಾಗ ಬರ್ತದ್ರ ರೀ
ಬಳ್ಳಾರಿ ಬರಲ್ಲೇನ್ರಿ
ಬಳ್ಳಾರಿ ಬಳ್ಳಾರಿ ರೀ
ಹೌದ್ರೀ ಹ್ಮ್ ಹ್ಮ್ ಯಾದಗಿರಿ ಎಷ್ಟನೇ ಜಿಲ್ಲಾರಿ
ಗೊತ್ತಿಲ್ಲ ರೀ ಅಲ್ ಇಪ್ಪತ್ತೆಂಟ ಇಪ್ಪತ್ತೊಂಬತ್ತ ಇರಬಹುದರೀ
ಹೌದೇನ್ರಿ ಕರ್ನಾಟದ ಕೊನೆಯ ಜಿಲ್ಲೆ ಯಾವದ್ರಿ
ಯಾದಗಿರಿ ಇರಬಹುದು ಎಂನ್ರಿ
ಹೌದಾನ್ ರೀ
ಯಾವ್ದಾದ್ರಿ
ವಿಜಯನಗರ ಅಲ್ಲ ರೀ
ಹೌದ್ರಿ ದ್ಯಾಸಲರಿ
ಹೌದ್ರಿ
ಗಡಿನಾಡಿನ ಗಾಂಧಿ ಅಂದ್ರ ಯಾರ್ನ್ ಕರಿತಾರಿ
ಗಡಿನಾಡಿನ ಗಾಂಧಿ ರಿ ಎರಡೆ ರ್ ಮಂಜಪ್ಪ ಅನ್ಸ್ತಾರ ಇಲ್ಲ ಹೌದ್ರಿ
ಹೌದ್ರೀ
ಗ್ತದೆ
ಹ್ಮ ಕರೆಕ್ಟರಿ
ಹ್ಮ್ ಹ್ಮ್
ನೀವೆಲ್ಲಾ ಆರ್ಟ್ಸ್ ಮಂದಿ ಎಲ್ಲ ಗೊತ್ತಿರ್ತ್ತರಿ ನಾವ್ ಸೈನ್ಸ್ ಮಂದಿ ಎಲ್ಲ ಮನ್ಸ್ ಗೊತ್ತರರಿ
ಹೌದ್ರಿ
ಹೌದೀ
ಹೈದ್ರಾಬಾದ್ ಕರ್ನಾಟಕ ಗಾಂಧಿಯ ಅಂದ ಆರಂ ಕರತಾರೆ
ಏನ್ದ್ರಿ
ಹೈದ್ರಾಬಾದ್ ಕರ್ನಾಟಕದ ಗಾಂಧಿ ಅಂದ ಯಾರನ್ನ ಕರಿತಾರೆ
ಗೊತ್ತಿಲ್ಲ ರೀ
ಕೊಲ್ಲೂರು ಮಲ್ಲಪ್ಪರಿ ಭಾರದ ಗಾಂಧಿ ಯಾರ್ರೀ
ಗಾಂಧೀಜಿರಿ
ನಾ ಕೇಳಿದ್ದೆ ಭಾರತದ ಗಾಂಧಿ
ಗೊತ್ತಿಲ್ಲಾರಿ
ಮೋಹನ್ ದಾಸ್ ಕರಾಮಚಂದ್
ಚಂದ್ರ ಗಾಂಧಿ
ಆ ರಿ
ನನಗೆ ರಕ್ತ ಕೊಡಿ ನಾ ನಿನಗೆ ಸ್ವಾತಂತ್ರ್ಯ ಕೊಡುತ್ತೇನೆಂದವ್ರ ಯಾರಿ
ಸುಭಾಷ್ ಚಂದ್ರ ಬೋಸ್ ರೀ
ಹಾ ಹೌದ್ರಿ
ಹ ಎಲ್ಲಿಸಾಯತೆೇನ್
ಹ
ಹಾ ರೀ
ಗೋತ್ತಿಲ್ಲ ಸರಿ
ಕಲ್ಕತ್ತೆ ಇರ್ಬಹುದ್ ನೋಡ್ರಿ
ಸುಭಾಷ್ ಚಂದ್ರ ಬೋಸ್ ಸ್ವಾಮಿ ವಿವೇಕಾನಂದರಿಗೆ ಅದ ಕಡಿತಾಯದ್ರು
ಹೌದ್ರಿ ಈ ಏರೋಪ್ಲೇನ್ದಾಗ ಸಾಯ್ತ ನೋಡ್ರಿ
ಹೌದ್ರೀ ಗೊತ್ತಿಲ್ಲ ಬಿಡ್ರಿ
ಹ್ಮ್
ಸ್ಮರಿ
ಮತ್ತ ಎಲ್ಸತೇನ್ರಿ ಸುಭಾಷ್ ಚಂದ್ರ ಬೋಸ್
ಗೊತ್ತಿಲ್ಲ ರಿ ಸಾಯ್ತಾದ್ರಿ
ಹೌದ್ರಿ ಹ್ಮ್ ಮತ್ತರಿ
ಇಷ್ಟ್ ಹುಷಾರಿ ನೀ್ ಓದ್ಬೇಕಕ್ ಇಲ್ರಿ್ ಕಾಂಪಟೇಟಿವ್ ಎಕ್ಸಾಮ್ ಅದವ ಆಗ್ಬಬೇಕಕ್ ಇಲ್ರರಿ ಪಿ ಸಿ ಅವ್ ಬಂದಾವ
ಹಾ ಹುಷಾ ರ್ ಇಲ್ರಿ
ಇಷ್ಟೆಲ್ಲ ಹೇಳತ್ತೀರಲ್ರಿ
ಮತ್ತ್ ಕೇಳರಿಿ ಇನ್ನು ಏನಾರೀ
ಹೌದ್ರಿ
ಹ್ಮ್
ಇವು ರಾಷ್ಟ್ರಪತಿ ಅದಾರ ಅಲ್ರಿ
ರಾಷ್ಟ್ರಪತಿ ಅದಾರ್ ರಿ
ಹ ಯಾರದರೀ
ದ್ರೌಪದಿ ಮುರ್ಮು ರ
ಅವ್ರ ಯಾವ್ ಬಿುಡ ಕಟ್ಟಿದಾವರೀ
ಬುಡಕಟ್ಟು
ಯಾವ ಜನಾಂಗದವ್ರೀ
ಜನಾಂಗ ಬುಡಕಟ್ಟು ಜನಾಂಗ
ಹ್ಮ ಹೌದ್ರಿ ಲೋಕಸಭಾ ಸ್ಪೀಕರನ್ನ ಯಾರ್ತ ಷ್ಟ ಮಾಡ್ತಾರೀ
ಲೋಕಸಭಾ ಸ್ಪೀಕರ್ ರ ರಾಷ್ಟ್ರಪತಿ ರೀ
ಲೋಕಸಭಾ ಸ್ಪೀಕರ್ ನ ಲೋಕಸದಸ್ಯರೇ ಆಯ್ಕೆ ಮಾಡ್ತಾರ.
ಹಾ ಇವರಾಗಿ ಆಯ್ಕೆ ಮಾಡ್ತಾರೀ ಎಂಪಿಗಳ
ಹೌದ ನ
ಹ ರಿ. ಮೆಂಬರ್ ಆಫ್ ಪಾರ್ಲಿಮೆಂಟ್.
ನೋಡಿ ನೀ ಸೈನ್ಸ್ ಎ ಆರ್ಟ್ಸ್ ರಿ
ನಾವ್ ಆಡಸ್ರಿ ಇವಳ್ ಪ್ರಸೆಂಟ್ ಇವಾಗ ಪ್ರಜೇಂಟ್ ಅವ್ರ ಎಷ್ಟನೇ ರಾಷ್ಟ್ರಪತಿರಿ.
ಯಾರಿ
ದ್ರೌಪದಿ ಮುರ್
ಗೊತ್ತಿಲ್ಲ ರೀ ಎಷ್ಟನೇ ರಾಷ್ಟಪತಿ ಅ
ಹೌದ್ರಿ.
ಹುರಿ.
ಎಷ್ಟನೇ ಮಹಿಳಾ ರಾಷ್ಟಪತಿರಿ.
ಮೂರ ಏನ್ ನಾಲ್ಕನೇದ ಇರ್ಬೇಕರಿ ಇವಾಗ
ಅಲ್ಲ ರೀ ಎರಡ್ರಿ ಎರಡ್ರೀ
ಪ್ರತಿಭಾ ಪಾಟೀಲ ಅಗಣ ಇವ್ರ ಏನ್ರೀ.
ಹರಿ. ಪ್ರತಿಭಾ ದೇವಿ ಸಿಂಗ್ ಪಾಟೀಲ್.
ಮೊದಲ ಮಹಿಳಾ ರಾಷ್ಟ್ರಪತಿ. ಭಾರದ ಗಾನ ಕೋಗಿಲೆ ಮಹಿಳಾ ಗಾನಕೋಗಿ ಲೇ ಯಾರೀ
ತರೋಜಿನ್ ನಾಯಡುೂ ರೀ.
ಹೌದ್ರಿ.
ತರೆ ಹೇಳ್ರಿ.
ಕರೆರಿ.
ಹ
ಭಾರತದ ಪ್ರಧಾನ ಮಂತ್ರಿ ಯಾರ
ಇವಾಗ್ರೇನ ಅವಾಗ್ರಿ
ಇವಗ್ರಿ
ಈ ಡಿ ಕೆ ಶ ಆಗೇನ್ರಿ ಇವಾಗ
ಪ್ರಧಾನ ಮಂತ್ರಿ ರೀ.
ನ ನರೇದ್ರ ಮೋದಿ.
ಎಷ್ಟನೇ ಪ್ರಧಾನ ಮಂತ್ರಿ.
ಗೊತ್ತಿಲ್ಲ ರೀ.
ಬಾ ಭಾರತ ಮೊದಲ ಪಿ ಎಂ ಯಾರಿ
ನ ಹೋಗ ಸ್ವಲ್ಪ ಆಪ್ಷನ್ ಇ ಕೊಡ್ರಿ ಯಾರ ರೀ ಅವ್ರ
ಇಂದರ ಗಾಂಧಿ ಅಪ್ಪಾರಿ.
ಯಾರ ಹೇಳ್ರಿ ನೆನ್ಪೋಗ್ಯಿ
ಜವಾಹರ್ಲಾಲ್ ನೆಹ
ಜವಾರ ನೆಹರು ಹ ಹೌದ್ರಿ.
ಹೌದ್ರಿ.
ಹೌದ್ರಿ ಇವಾಗ ಟೈಮ್ ಪಾ ಆ ಇಡಂಬ್ರಿ
ಸರಿರಿ.